ಹಲೋ
ಕೆಲ್ಸತ್ರರಿ
ಕೇೇಳಸ್ತದಿಯ
ಹಾ ಕೇೇಳಸ್ತದೆ ನಿಮ್ಗೆ
ಹಾ ಇವಾಗ ಕೇಳಸ್ತಾ ಇದೆ
ಊಟ್ ಆಯ್ತಾ
ಆಯ್ತು ನಿಮ್ದು
ಹಾ ನಮ್ದ ಆಯ್ತು ಇವಾಗ
ಏನ್ ಊಟ ತಿಂದ್ರಿ
ಹಾ ಅನ್ನ ಸಾಂಬಾರ್ ಮೊಸರು ಹಾ ತರಕಾರಿ ಸಾಂಬಾರ್ ಇತ್ತು
ತರಕಾರಿ ಸಾಂಬಾರ್
ಹ್ಮ್ ನೀವೇನ್ ತಿಂದ್ರಿ
ಉಪ್ಪಿಟ್ಟು ಮಾಡಿದ್ರು
ಮಧ್ಯಾಹ್ನ ಉಪ್ಪಿಟ್ಟ
ಹ್ಮ್ ಮಧ್ಯಾಹ್ನ ಉಪ್ಪಿಟ್ಟು ಬೆಳಿಗ್ಗೆ ಪಲಾವ್ ಏನೋ ಮಾಡಿದ್ರು ಮಧ್ಯಾಹ್ನ ಉಪ್ಪಿಟ್ಟು ಮಾಡಿದ್ರು
ಹಾ ಅಂದ್ರೆ ಬೇರೆ ಚಪಾತಿ
ಅನ್ನ ಚಪಾತಿ ನಿನ್ನೆ ನೈಟ್ ಮಾಡಿ ಹಾ ಚಪಾತಿನ ರಾತ್ರಿ ಮಾಡ್ತಾರೆ ಇವಾಗ ಮಧ್ಯಾಹ್ನ ಟೈಮ್ ಅಲ್ಲಿ ಎಲ್ಲಾ ಚಪಾತಿ ಮಾಡಲ್ಲ
ಅಂದ್ರೆ ವಾರದಗೆಷ್ಟಸಲ್ಲ ಕೊಡ್ತಾರೆ
ಚಪಾತಿನ ವಾರದ ಒಂದ್ ಎರಡ್ ಸತಿ ಕೊಟ್ರೆ ಜಾಸ್ತಿ ಅವರು
ಹಾ ಹಾ ಹಾ
ಅದು ನಾವು ನೋಡಿದ್ರೆ ತಿನ್ಂತೀವಿ ಇಲ್ಲ ಅಂದ್ರೆ ಎಲ್ಲಾ ಆತರ ಇನ್ನು ಉಪ್ಪಿಟ್ಟು ಇವತ್ ಮಾಡಿದ್ರಲ್ಲಿ ತರ್ಕಾರಿ ಜಾಸ್ತಿ ಹಾಕಿ ಮಾಡಿದ್ರು
ಹಾ ಒಳ್ಳೇದಲ್ಲ
ನಮಿಗೂ ತರಕಾರಿಗೂ ಆಗ್ ಬರಲ್ಲ
ತರಕಾರಿ ತಿನ್ಬೇಕು ಜಾಸ್ತಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಬ್ಲಡ್ ಎಲ್ಲ ಜಾಸ್ತಿ ಉತ್ಪತ್ತಿ ಆಗುತ್ತೆ
ತರಕಾರಿ ತಿಂದಷ್ಟು
ಹಾ ರಕ್ತ ರಕ್ತ ಉತ್ಪತ್ತಿ ಆಗುತ್ತೆ ತರಕಾರಿ ತಿಂದಷ್ಟ್ಟು ಮತ್ತೆ ಇಮ್ಯುನಿಟಿ
ಮತ್ತೆ ರಕ್ತ ಜಾಸ್ತಿ ಆಗ್ಬೇಕು ಅಂತಂದ್ರೆ ಆ ಏ ಬೆಲ್ಲ ಮತ್ತೆ ಶೇಂಗಾ ತಿನ್ಬೇಕು ಅಂತ ಹೇಳ್ತಾರಲ್ಲ
ಹಾ ಹೇಳ್ತಾರೆ ಕೊಬ್ಬರಿನೂ ಕೂಡ ತಿನ್ಬೇಕು
ಹೇ ಯಾಕ್ ಹೇಳ್ಬೇಕಂದ್ರೆ ಜಾಸ್ತಿ ಈ ತರಕಾರಿ ಅಂಶ ಅಂತ ಇರ್ತಾವಲ್ಲ ಹೌ ತಿನ್ಬಕ್ ಜಾಸ್ತಿ ಈ ಗಜರಿ ಟೊಮೊಟೊ ಉಳ್ಳಾಗಡ್ಡಿ ಇವನೆಲ್ಲಾ ತಿಂದ್ರೆ ಜಾಸ್ತಿ ರಕ್ತ ಉತ್ ಉತ್ಪತಿ ಆಗುತ್ತೆ ಈ ಬೇ ಈ ಬೇಸಿಗೆ ಕಾಲದಲ್ಲಿ ತೆಂಗಿನ ನೀರ್ ಜಾಸ್ತಿ ಕುಡಿಬೇಕು ಅಂದ್ರೆ ಬಾಡಿ ತಂಪ್ ದೇಹ ತಂಪಾಗಿರ್ಬೇಕಂತ ಹೇಗ ಸನ್
ಎಳ್ಳೈ ಏಳನೀರು
ಹಾ ಹೇಳಳ್ನಾರ ತೆಂಗಿನಕಾಯಿ ನೀರು ಇರುತ್ತಲ್ಲ ಅದು ಅದ್ರ ಜೊತೆಗೆ ಸ್ವಲ್ಪ ಕಲ್ಲ ಸಕ್ಕರೆೆ ಮಿಕ್ಸ್ ಮಾಡ್ಕೊಂಡು
ಅದ್ರ ಜೊತೆಗೆ
ಹಾ ಅದ್ರಲ್ಲಿ ನೆನೆ ಇಟ್ಟು ಸ್ವಲ್ಪ ಒಳಗಡೆ ಒಳಗಡೆ ನೆನೆ ಇಟ್ಟು ಸ್ವಲ್ಪ ಏಲಕ್ಕಿ ಹಾಕಿ ಕಲ್ಸಿ ನೆನಿಟ್ಟ ಕುೂಡ್ರೆ ದೇಹ ತಂಪಾಗಿರುತ್ತೆ
ಈ ತರ ಕುಡಿತಾರಾ
ಹಾ ಅಂದ್ರೆ ಜಾಸ್ತಿ ಬಾಡಿ ಈಟ್ ಆಗಿರ್ತತಿ ನೋಡ್ರಿ ಕೆಲವ್ರ ಗರಮ ಆಗಿರ್ತೈತಿ ಕೆಲವರಿಗೆ ಬಾಯ ಗುಳ್ಳೆಲ್ಲ ಆಗ್ತಿರ್ತವ ಕೆಂಪು ಆಗ್ತಿರ್ತವಲ್ಲ
ಹಾ ಆಗ್ತಿರುತ್ತೆ
ಹಾ ಅಂತಂತವ್ರು ಈ ತರ ಕುಡಿಬೇಕು
ಕೂಡುದ್ರೆ ಹೋಗುತ್ತೆ ಅಂತ
ಹ್ಮ್ ಕುಡಿದ್ರೆ ಹೋಗುತ್ತೆ ಬಾಡಿ ತಂಪಾಗಿರುತ್ತೆ
ಮತ್ತೆ ಇವತ್ತಿನ ದಿನ ಹೆಂಗಿತ್ತು
ಹಾ ಇವತ್ತಿನ ದಿನ ಏನಿಲ್ಲ ಸ್ವಲ್ಪ ಓದ್ ಕಳತಿ ಇತ್ತು ಓದ್ ಕಳತ್ ಆಯ್ತು ಎಕ್ಸಾಮ್ ಇದದೆೆಯಲ್ಲಾ ಪರೀಕ್ಷೆ ಬಂದಿದಾ ಹಂಗೆ ಹ ಸ್ವಲ್ಪ ಟೈಮ್ ಟೇಬಲ್ ಹಾ ಕತ್ಕೊಂಡು ದಿನ ನಿತವು ಹಾ ದಿನನಕ್ತ್ಯ ಓದ್ತಿರೋದು ಅಂದ್ರೆ ಬೆಳಗ್ಗೆಯಿಂದ ನಿತ್ಯ ದಿನನಿತ್ಯದ ಕೆಲಸ ಎಲ್ಲ ಮುಗಸ್ಕೊಂಡು ಅದಕ್ಕೆ ಆದ ಪ್ರಿಯಾರಿಟಿ ಕೊಟ್ಟು ಮುನ್ನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಒಂದು ಸಂಜೆಯಿಂದ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇನ್ನೊಂದು
ಇದೆ ಎಲ್ಲ ಓದ್ಕೊಳ್ಳದು
ಕಕ ಹ ಅಂದ್ರೆ ಬೇಕ ಓದ್ಕೊಳಕ್ ಆಗಲ್ಲ ಸ್ವಲ್ಪ ನಡ್ಬರ್ಕ್ ನಡ್ಬರ್ಕ್ ಬಿಟ್ಟು ಬಿಟ್ಟು
ಹಾ
ಹಾ ಹ ಓದ್ ಕನಪಿಸತೆ ಮಳೆ ಬರ್ತಾ ಇದ್ಯಾ
ಮಳೆ ಇವತ್ತೇನ್ ಬಂದಿಲ್ಲ ಬಿಸಲ ಐತೆ ಸ್ವಲ್ಪ ನಿಮ ನಿಮ್ ಕಡೆ
ಹಾ ನಮ್ ಕಡೆನುೂ ಬಿಸಿಲ ಇದೆ ಸ್ವಲ್ಪ
ನಿಮ್ನೆ ಇಲ್ಲ ಬಿಸಿಲಿ ಇರ್ಲಿಲ್ಲ ಚಳಿ ತರ ಇತ್ತು ಇವತ್ತು ಚೂರು ಬಿಸಿಲು ಬಿದ್ದದ ಮತ್ತ ಸ್ವಲ್ಪ
ಹಾ ನಮ್ ಕಡೆನೆ ನಿನ್ನೆ ಸ್ವಲ್ಪ ಮೋಡ ಇತು
ಸಂಜೆ ಅನ್ನಷ್ಟೊಳಗೆ ಮಳೆ ಬರ್ಬದು ಇರ್ಬೋದು ಬರ್ದಂಗೂ ಇರ್ಬೋದು ಒಟ್ಟ ಯತರ
ಹಾ ಹ ಅದೆಲ್ಲ ಅವ ಮನೆಯಲ್ಲ ಕೀಬಿಟ್ಟಿತ್ತು
ಹ್ಮ
ಊರ್ ಕಡೆಯಲ್ಲಿ ಹೋಗಲ್ಲ
ಊರಿಗೆ ಹೋಗ್ಬೇಕು ನೀವು
ಹಾ ನಾವು ಹೋಗ್ಬೇಕು ಹಬ್ಬಾ ಏನಾರ ಇದ್ರೆ ಇವ ಎಕ್ಸಾಮ್ ಮುಗಸ್ಕೊಂಡು ಸ್ವಲ್ಪ ದೇನ್ ಮಟ್ಟಿಗೆ ರಜಾ ಕೊಡ್ತ ತರ ಒಂದು ವಾರ ಎರಡು ವಾರ
ಇವಾಗ ರಜೆ ಇಲ್ವಾ
ಹ ಇವಾಗ ಪರೀಕ್ಷೆ ಐತಲ್ಲ ಕೊಟ್ಟಿದ್ದಾರೆ ಪರೀಕ್ಷೆ ಇದ್ದನಂತ ರಜಾಂತಗ ಕೊಟ್ಟರ ಆದ್ರೂ ಓದಕಕ್ ಟೈಮ್ ಸಾಲಲ್ಲ ಊರ್ಗ ಹೋದ್ರೆ ಓದ್ಕಳಕ್ ಆಗಲ್ಲ ಅವು ಇವು ಕೆಲ್ಸ ಅಂತಿರ್ತಾವಲ್ಲ ಅದಕ್ಕೆ ಹೋದ ಯಾಕಂತ ಟೈಮ್ ಕೊಟ್ರೆ ಓದ್ಬೇಕ ಆಗತ್ತೆ ಐದ್ ಸಬ್ಜೆಕ್ಟ್ ಇರ್ತವ ಐದ್ ವಿಷಯಗಳು ಓದ್ಕೋಬೇಕ ಅಲ್ಲಾ ಅದ
ಮೊರಮ್ಮಿಗೆಲ್ಲ ಹೋಗಲ್ವಾ ನೀವು
ಹಾ ಮೋರಮ್ಗೆ ಅಂದ್ರೆ ನಮ ರಿಲಷನ್ದವ್ರು ಮಾಡ್ತಾರೆ ಬ್ಯಾ ಇದು ಇದೆಲ್ಲಾ ಕಡಿತಾರೆ ಓತ್ನೆಲ್ಲ ಕಡಿದು ಹಾ ಕಡಿದು ಮ ತನ್ನೆಲ್ಲ ಮಾಡ ತ ಬಾ ಅಂತ ಹೇಳಿದಾರ ಹಾ ಸ್ವಲ್ಪ ತುಂಬಾ ಅದ್ಧೂರಿಯಾಗಿ ಆಗ್ತತಿ ಅದು ಎಲ್ರೂ ಕೂಡಿ ಮಾಡುವಂತದ್ದು
ಸರಿ
ಅಂದ್ರೆ ನಮ್ಮ ಊರ್ ಬಿಟ್ಟ ನಮ್ಮ ಅಮ್ಮನವ್ರ ಊರ್ ಅಲ್ ಮಾಡ್
ಅಜ್ಜಿ ಊರು
ಹಾ ಅಜ್ಜಿ ಊರು
ಸರಿ ಮಾಡ್ತಾರೆ ನಿಮ್ಮೂರಲ್ಲಿ ಮಾಡಲ್ವಾ
ನಮ್ಮೂರಲ್ಲಿ ಮಾಡ್ತಾರೆ ಇತ್ತೀಚಿಗೆ ಏನೋ ಅವರು ಇ ಮುಲ್ಲಗಳ ಇರ್ತಾರಲ್ಲ ಅಂದ್ರೆ ದೇವ್ರ ಕೂರ್ಸೋರು ಅವ್ರಗ ಅವ್ರಗ ಸ್ವಲ್ಪ ಏನ ಜಗಳಾಗಿ ಈ ವರ್ಷ ನಾವು ಕೂರ್ಸಲ್ಲ ಮಾಡಲ್ಲ ಅಂತಿದಿದ್ದಾರೆ ಅಂತ ಅದಕ್ಕೆ ಅದಕೆ ಬೇರೆ ಊರರ ಮೂಲಗಳ ಇರ್ತಾರಲ್ಲಾ ಅವ್ರನ್ನ ಕರ್ಕೊಂಬಂದು ದೇವ್ರನ್ನ ಇಡಸ್ಬೇಕು ಅಂದ್ರೆ ನಮ್ಮ್ ಊರಲ್ಲಿ ದೇವ್ರು ಹಿಡಿಯಲ್ಲ ಹಿಡಿತಾರೆ ಕೆಲವರು ಅಡ್ಡಿ ಮಾಡ್ತಾರ ಅಂದ್ರೆ ಆ ದೇವ್ರರಿಗೆ ಹಾಲು ತುಂಬಸ್ತಾರಂತೆ ಹತಾರ ಈಗ ಒಬ್ಬ ಮನುಷ್ಯಂಗೆ ಆ್ರ ದೇವ್ರ ಬರಂಗ ಮಾಡ್ತಾರ
ಹ ದೇವರು ಅವ್ರೊಳಗ್ ಬರುತ್ತಾ
ಹಾ ಅವ್ರೊಳಗ್ ಬರ್ತಾ ಹೇಳ್ಕೆ ಎಲ್ಲಾ ಮಾಡ್ತಾನ ಅಂದ್ರೆ ಹೇಳ್ತಾರ ಅವ್ರು ಹಿಂಗ ಹಿಂಗೆ ಏನ ಏನಾರ ಇದ್ರಪ್ಪರ ತೊಂದ್ರೆಗಳಿದ್ರೆ
ಹ್ಮ್
ಅವರು ಹೇಳ್ತಾರೆ ಹಿಂಗ ಹಿಂಗೆ ಹಂಗೆ ಹಿಂಗೆ ಅಂತ
ಸಚ್
ಸಲ ನಾನ್ ಇಡಿಯಲ್ಲ ನಾನ ಬರಲ್ಲ ಪ್ರತಿ ಸಾರಿ ನಾನೇ ಬರ್ಬೇಕು ಬರಲ್ಲ ಬರಲ್ಲ ಅಂತ ಅಣಕ್ ಕುಂತಾರಂತ ಅದಕ್ಕೆ
ಮತ್ತೆ ಸಕ್ರ ಸಕ್ರೆ ಓದಸೋದು ಅಂತ ಹೇಳ್ತಾರಲ್ಲ ಇದೇ ಹಬ್ಬ್ದದಲ್ಲಿ ಮಾಡೋದದ್ನ
ಹ್ಮ ಸಕ್ಕರೆ ಉದ್ಸ ಅದ ಅಂದ್ರೆ ಅವರು ಬೇಡ್ಕೊಂಡಂಗೆ ಇಷ್ಟಿಷ್ಟು ಊದಸ್ಬೇಕಂತ ಬೇಡ್ಕೊಂಡಿರ್ತಾರೆ ಕೆಲವರು ನಾಕ್ ಕೆಜಿ ಐದ ಕೆಜಿ ಬೇಡ್ಕೊಂಡಿರ್ತಾರೆ ಕೆಲವರು ಇಪ್ಪತ್ತು ಕೆ ಜಿ ಮೂವತ್ ಕೆ ಜಿ ಬೆಳ್ಕೊಂಡಿರ್ತಾರೆ
ತನ್ನ ಸಕ್ಕರೆ ಕೊಟ್ಬಿಟ್ಟು ಹೋದ್ಸಲ ಅಂತನಾ
ಹ್ಮ್ ಅಲ್ಲಿ ಆ ದೇವ್ರ ಇರತ್ತಲ್ಲ ಆ ದೇವ್ರ ಮುಂದೆ ಇಟ್ಟು ಊದ್ಸೋದು ಅಂದ್ರೆ ಅವ್ರ ಏನೇನು ಹೇಳ್ತಾರೆ ಪೂಜಸಿದ ಆದ್ಮೇಲೆ ಸ್ವಲ್ಪ ಅವ್ರ ತಕ್ಕೊಂಡು ಉಳ ಸ್ವಲ್ಪ ಕೊಡ್ತಾರೆ ಇವ್ರರಿಗೆ
ಮತ್ತೆ ಉಪ್ಪೆಲ್ಲ ಆಗ್ತಾರ ಬ ಅಲ್ಲಿ
ಉಪ್ಪುಗಿಪ್ಪೇನಿಲ್ಲ ಸಕ್ಕರೆ ಅಷ್ಟೆ
ಅಂದ್ರೆ ಇವ್ರು ಬೇಡ್ಕಂದ್ ಇರ್ತಾರೆ ಉಪ್ಪಿನ ಪಾಕಿಟಿಂಗ ಕೊಡ್ತೀವಿ ಏನಾದ್ರು ಒಳ್ಳೇದಾದ್ರೆ ಅಂತ ಅಂದ್ಬಿಟ್ಟು ಅವಾಗ ಹೋಗಿ ಆಹ ಇದು ಬೆಂಕಿ ಏನೋ ಹಚ್ಚಿರ್ತಾರಲ್ಲ ಒಂದು ಗುದ್ದು ತೋಡಿ ಅಲ್ಲಿ ಹ ಅಲ್ಲಿ ಹ ಉಪ್ಪ ಉಪ್ಪನ ಹಾಕಿ ಬರ್ತಾರೆ
ಹಾ ಹಾ ನಮ್ ಕಡೆ ಹಂಗೆಲ್ಲ ಇಲ್ಲ ನಮ್ ಕಡೆ ಹಂಗಿಲ್ಲ ಅಂದ್ರೆ ಉತ್ತುತ್ತಿ ಆರಸ್ತೀವಿ ಮತ್ತೆ ಮಂಡಾಳ ಆರಸ್ತೀವಿ
ಮಂಡಲ್ ಅಂದ್ರೇನು
ಮಂಡಾಳ ಚುರುಮರಿ ಇರ್ತಾವಲ್ಲ ಅವು ಮಂಡಾಳಗಳು
ಹಾ ಮಂಡಕ್ಕೆ
ಹಾ ಮಂಡಕ್ಕಿ ಮಂಡಕ್ಕಿನ ಆರಸ್ತೀವಿ ಉುತ್ತುತ್ತಿನ ಆರಸ್ತೀವಿ ಅಂತೇಳಿ ಅವಕ್ರನ ಆಾರಸ್ತ ಅಲ್ಲಿ ದೇವ್ರು ಹೋಗೋ ದಿನ ಇರುತ್ತಲ್ಲ
ಹ್ಮ ಆತರ ಒಂದೊಂದ್ ಕಡೆ ಒಂದ ತರ ಪದತಿ
ಹ ಹೋಗೋದಿನ ಆರಸ್ತ ಎಲ್ರೂ ಊರಿನ ಜನ ಎಲ್ಲಾ ಹೋಗಿ ಹಿ ದೇವ್ರನ ಅಲ್ಲಿ ಗಂಗಸ್ ಸ್ಥಳ ಅಂತಿತ್ತಲ್ಲ
ಏನು
ಹ ಗಂಗಾಸ್ಥಳ
ವಾಕಮ್ ಸಲ
ಅಲ್ಲಿಗ್ ಹೋಗಿ ಲಾಸ್ಟ್ ಕೊನೆ ದಿನ ಅಲ್ಲಿಗ್ ಹೋಗಿ ದೇವ್ರನೆಲ್ಲಾ ಅಲ್ಲೇ ಅದು ಮಾಡಿ ಬರ್ತಾರೆ
ಹತ್ತರ ಇಲ್ಲ
ಅಂದ್ರೆ ಇದು ಸಯದ್ ಕಾಸಿಮ್ ಅಂತ ಹೇಳಿ ಅಂದ್ರೆ ಮೋರಂ ಕುಂದ್ರ ಅವ್ರ ಸೈಯ್ಯದ್ ಮತ್ತೆ ಕಾಸಿಮ್ ಅಂತಿ
ಹ ಹೌದ ದೇವರ ಹೆಸರ ಅದು
ಹಾ ಹೌದು ದೇವರ ಹೆಸರು ಸಯದ್ ಕಾಸಿಮ್ ಅಂತ ಹೇಳಿ
ಹೌ
ಹಾ ನಮ್ಮೂರ ಕಡೆ ಎಲ್ಲ ಸಯದ್ ಕಸೀಮ್ ಅಂತ ಕೂರ್ತಾವ ಸರ್ಬತ್ ದೇವ್ರ ಅಂತ ಕೂರ್ತಾವ
ಸರ್ಬತ್ತಿಯವ್ರಂದ್ರ
ಹಾ ಅದೊಂದ ದೇವರು ಅಂದ್ರೆ ಸಯದ್ ಕಾಸಿಮ್ ಹೆಂಗೆ ಅವ್ರಕೇನ ಸ್ವಲ್ಪ ಸಣ್ಣವ್ರ ಅವರು ಸರ್ಬತ್ ದೇವ್ರ ಅಂತ ಹೇಳ
ಹ ಒಟ್ಟು ಮೂರು ಮೂರ್ ದೇವ್ರ ಕೂರ್ತವೆ..
ಹಾ ನಾಕ್ ನಾಕ್ ದೇವಲ್ ಕೂರುತ್ತೆ. ಸರ್ಬಜ್ಞೇವ್ರ ಸರ್ಬಜ್ಞೇವರು ಎರಡು ದೊಡ್ಡ ದೇವ್ರ ಎರಡು.
ಮತ್ತೆ ಇವರು ದೇವಸ್ಥಾನದಲ್ಲೆಲ್ಲಾ ಅಂದ್ರೆ ಈ ತರ ಮುಸ್ಲಿಂ ದೇವಸ್ಥಾನದಲ್ಲೆಲ್ಲಾ ನವಿಲ್ ಗರಿನ ಜಾಸ್ತಿ ಇಟ್ಕೊಂಡಿರ್ತಾರಲ್ಲ ಅದೇನು. ಅದ ಯಾಕೆಂತ. ನವಿೀಲ್ಕರಿ.
ಆಮಿಲ್ಗಾರೆ ಅದ ಏನಪ್ಪಾ ನನ್ಗು ಅಷ್ಟು ಗೊತ್ತ. ದ್ರ ಬಗ್ಗೆ ಆದ್ರೆ ಅಲ್ಲೆಲ್ಲೆಲ್ಲಿ ಇಟ್ಕೊಂಡಿರ್ತಾರೆ ಮರಮಲ್ಲೂ ಬಳ. ತಾರೆ ಜಾಸ್ತಿನ.
ಅದ್ನ್ನೇ ಹೋದಾಗ ಅದ್ರಿಂದ ಹಿಂಗೆ ತೆಲೆಗ್ ಬಡಿತಾರಲ್ಲ ಅದ್ಕ ಕೇಳ್ದ. ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಿಿಲ್ಲ.
ಗ ಆದ್ರೆ ಇವರು ಮುಸ್ಲಿಮ್ಸ್ ಆಗ್ಲಿ ಮತ್ತೆ ಹಿಂದೂಗಳಾಗ್ಲಿ ಎಲ್ರುೂ ಬಳಸ್ತಾರೆ ಅದನ್ನ.
ಹಾ ಬಳಸ್ತಾರ.
ಆದ್ರೆ ಎಂತಕ್ಕಂತ ನನ್ಗೂ ಅಷ್ಟು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಎಲ್ಲಾ ಕೇಳಕ್ ಹೋಗಿಲ್ಲ. ಬಳಸ್ತಾರೆ ಕೆಲೊಬ್ರ ಬಳಸ್ತಾರೆ ಇನ್ ಕೆಲವರು ಬಳಸಲ್ಲ ಅದ್ರ ಉದ್ದೇಶ ಒಳ್ಳೇದಂತಾನೇ ಬಳಸ್ತಾರೆ ಎಲ್ಲರುೂ ಯಾರಾದ್ರು ಬಳಸ್ಬೇಕಾದ್ರೆ.
ನಾನ್ ನೋಡಿದ ಪ್ರಕಾರ ಅದೇ ಮುಸ್ಲಿಮ್ಸ್ ದೇವಸ್ಥಾನ. ತಂದಲೆೆಲ್ಲ ಜಾಸ್ತಿ ಇರುತ್ತೆ. ಅವರು. ನಲ್ಲಲ್ಲ. ನವ ಕತ.
ದರ್ಗಾದಲ್ಲೆಲ್ಲ ಅದು ಕಟ್ಕೊಂಡ್ ಕಟ್ಕೊಂಡು ತಲೆ ಮೇಲೆ ಇ ಮಾಡ್ತಾರೆ.
ಹ ಅದ ಕೇಳಿದೆ.
ಏನೋ ಅದ್ರದ್ದೇಶ ಒಳ್ಳೇದ ಅಂತೇತ ಅಂದ್ರೆ ಎಲ್ಲರೂ ತಗೊಂತಾರೆ ಅದ್ರಿಂದ ಎಲ್ಲರೂ ಮು.
ಹ್ಮ ಎಲ್ಲಾರೂ ಮುಡ್ಸ್ಕೊಂತಾರ. ಒಳ್ಳೇದು ಅಂತ ಹೇಳ್ತಾರೆ. ಮುಸ್ಲಿಂ ಜರ್ಕೊ ಎಲ್ಲ. ಎಲ್ಲೂ ಅಹ ಜಾಸ್ತಿ ಶಕ್ತಿಶಾಲಿ ಇರವು ಅಂತ ಹೇಳ್ತಾರೆ.
ಹ. ಏನಿಲ್ಲ ಎಲ್ಲ ದೇವರು ಶಕ್ತಿ. ಅವ್ರ ಅವ್ರ ನಂಬಿಕೆ ಅವ್ರ ಅವ್ರ ದೃಷ್ಟಿ.
ಜಾಸ್ತಿ ನಂಬ್ತಾರೆ. ನಮಿದ್ದಾರೆ ಇಲ್ಲ ಎಲ್ಲದು. ಅಂದೆ ಅಂತ ಪೂಜೆ ಮಾಡ್ತಾರೆ.
ಹಾ ಅಷ್ಟೇ. ಸರಿಡ ಸಿಗಣಮ್ಮಕ್ಕ.
ಮತ್ತೇನು ವಿಶೇಷ.
ಹಾ ಮತ್ತೆ ಸಿಗೋಣ ಸ್ವಲ್ಪ ಕೆಲ್ಸ ಇ.
ನಾ ಸರಿ.